ಹದ ಕೌಡ
ನಡ್ಸರಿ ಅದಾವ ಸಾಹೇಬ್ರ ಆರಾಮತ್ಲ್ಲ ನ್್ಫೋನ್ ಹಚ್ಚದ ಇಲ್ಲ ಏನಿಲ್ಲ ಎಲ್ಲ ನಾಗಚೌಕ್ರ ನಿಮಗ
ಯಾಗ ನಿಮ ಯಾವಾಗ ಮಗಬೇಕು ನಾವು
ನಮ್ ಪೋನ ಆಚಾರ ಆಗ್ಯರಿ
ಗೆನ ಸ್ವಲ್ಪ ಖುಷಿ ಇದ್ದದಾ ಈ ಎಕ್ಸಾಮ್ ನಡೆ ಹ ಅದಕ್ಕ
ಯಾವ್ ಎಕ್ಸಾಮ್ ರೀ
ಇವು ಎಕಿ ಅಂತ ಎಕ್ಸಾಮ್ ಎತ್ತ ನಮಗೆ ಎಕ್ಸಾಮ್ ಇದ್ದವು
ಹಾ ಹಾ ಹಾ ನಿನ್ನೆಮ ಆಗಲ ೀ ಒಮ್ಮೆ
ಹ ಅದೀ ಅದು ನಾವು ಒಂದ್ೆರಡು ವಾಗ ಕ್ಯಾಂಪ್ ಹೋಗ ಮ ಎ ಕೆಂಪಿಗೆ ಲೇಟ್ ಆಗಿತೋದುಟ ಹ್ಮ್ ಅದ ಕ್ಯಾಂಪಿ ಕ್ಯಾಂಪಿ ಹೋಗಿದ್ದು ಅದಕ್ ಸೇಬಟ್ಐತಿಗೆ ಹಾ ಆರಾಮ ಇದ್ದ ಗ್ಣಿ ಹೋಗೆ
ನೀವು ಆರಾಮ ನವು ಆರಾಮದಂಗ್ರ ನಾವ್ ಹೇಳಬ ಹ್ಮ್ ಊಟ ಅದು ಮಾಡಬೇಕಕ್ ನೋಡ್ರಿ ನಿಮ್ದ್ರಿ
ಹ್ಮ್ ಆಯ್ತ್ ನೋಡ್ರಿ ವಿಷೇಮ
ಏನೇನು ಮಾಡ ಕರ್ಲೆಲ್ಲ ಜರನು
ಹ್ಮ್ ಏನ್ ಕೊಡ್ತಾರ ನಿಮಗ್ ಊಟ
ನಂಬರ್ ಚಪಾತಿ ಅನ್ನ ಸರ್ ಕೊಡ್ತ ನೋಡ್ರಿ ಚಪಾತಿ ಅನ್ನಸರ್
ಹೌ ಹ್ಮ್ ಮತ್ ನಾನ್ ವಜ್ ಏನ ಕೊಡಲೇನು ನಂಬಾಗಿ ಹಿಂಗೆ ಚಪಾತಿ ಅಲೆ ನಾನ್ ವಜ್ ನಾನ್ ವಜ್.
ನಾನ್ ವಜ್ ಇದು ರವಿವಾರ ಕೊಡ್ತಾರೀ ನಾಳಿ ಕೊಡ್ತಾರೀ ಹ ನಾಳಿಗ್ ಇದು ಮಾಡ್ತನಿ ಅಂದಾರೀ ಚಿಕನ್. ಪೀಸೆ ಬಾಳ ಹಾಕಲ್ರಿ ಚಿಕನ್ ಮಾಡದ್ರುನು ಏನ್ ಮಾಡ್ ತರಿ
ಹ್ಮ್ ಅತ್ತೆ ಅದ ಅಷ್ಟೇದಾಗ ನಿಮ್ಗೆ ಹಕೊಂಡ ಮತ್ ಏನ್ ಮಾಡತಾರ್.
ಎಲ್ಲಾ ಸೀನಿಯರ್ಸ್ ಹಾಕೊಂಡ್ ಹೋಗ್ಬಿಡ್ತಾರೆ.
ಹ್ಮ್ ಫಸ್ಟ್ಗೆ ಹೋಗ್ದ ಹಾಗೆ ಹೋಗ ಇದು ಮಾಡತ ಸಿನಲ್ಪ ಹಂಗೆ ಆರ್ತ.
ಜರ ಜೂನಿರ್ಸಿಗ್ ಇಡ್ಬಬೇಕ ಅನ್ನೋದು ತಮ್ದರಿಗಏನ ಇಡ್ಬೇಕ ಅನ್ನೋದು ಗೊತ್ತಲ್ರಿ ಆಯ್ತ್ರಿ ಇನ್ನೊಂದ ಯಾರ್ ತಿಂಗ್ರಿ.
ಹೌದೇನು ನಮ್ದು ಸೆಪ್ಟೆಂ ಇವಾಗ ಹದ್ನೆಂಟ್ಗೇನ ಮುಗಿತವ್
ಹೌದ್ರ ನಮ್ದು ಆಗಸ್ಟ್. ಚ್ಚಕೊಂಡ
ಹೌದೆನ್ರಿ ಮತ್ ಊಟ ಆಯ್ತ್ ಏನ್ರೀ
ಊಟ ಈ ಸರ್ ಮಾಡಕ್ರಿ ಫೋನ್ ನಿಮ್ ಕೂಡ ಫೋನ್ಗ ಮಾತಾಡಿ ಊಟ ಮಾಡಬೇಕ್ರಿ. ನೀವು ಬಾಳ ದಿನ ಆಯ್ತಲ್ರಿ ಹಚ್ಚ ಹಚ್ಚಲ ಅದು ಈಗ ಮತ್ತೆ ಮಾತಾಡ್ಕಾರೆ ಮಾಡ.
ಮನೀಯಾಗ್ ಊಟ ಬಿಟ ಕೊಡ್ತ ನಮ ಹಾ ರೀ ಯದ ಇದು ನೋಡ್ರಿ.
ಹಾ
ಹ್ಮ ಆಸ್ದಾಗ ಇದೀನ ಹೌದು ಊಟ ಬಿಟ್ಟ ನಮ್ ಮಾತಾಡಸ ಊಟ ಬಿಟ್ಟು ಕೊಟ್ಟವಣ ಅಂತ.
ಏ ಹಂಗೇನಿಲ್ರಿ ಮಾತಾಡಕ್ಲ್ರಿ ಬಾಳ್ದಿನ ಆಯ್ತಲ್ರರಿ ನೀವ್ ಹಚ್ಚಿ ಪೋನ.
ಹ್ಮ ಅವೌದ.
ಬಾಳ್ ದಿನ ಐತ್ರಿ ಬೆಟ್ಟಿ ಎಲ್ಲಾರ್ದನು. ನಾಳೆ ಬರ್ರಿ ನಾಳೆ ಸಂಡೆ ಅದಲ್
ಆಯ್ತ್ ನೋಡ್ದಂಗ್ ಹೆಂಗ್ ಎಕ್ಸಾಮ್ ಹೊಯ್ ಅವಾ
ಹಾ
ಚೊಲ್ ಆ ಶಾಪುಕ್ ಹಾ
ಪುರ ಬಸ್ ಸ್ಟ್ಯಾಂಡ್ಗ ಬರ್ರಿ.
ಹಾ
ಶಾಪುರ್ ಬಸ್ಟ್ಯಾಂಡ್ ಇಲ್ಲಿಕ್ಕೆ ಗುಡಕ್ ಬಾ ಶಾ
ಗಟಾ ಹ್ಮ್ ಹ್ಮ್.
ಇದದಲ್ರರಿ ಜೋರ್ದು ಜೋರ್ದು ಇದಲ್ರೀ ಬ ಅಲ್ಲೇ ಕುತ್ ಮಾತಾಡಿ ಆರಾಮ ತಂಪಗಾಳಿ ಇರ್ತರಿ. ಗುಡ್ಡದಾಗ
ಆಯ್ತು. ಹಾ ಹ
ಮತ್ತೇನರಿ ಎಲ್ಲಾ ಫುಲ್ ಬಿಜ ಆಗ್ಬಿಟ್ರಿ ಎಕ್ಸಾಮ್ ಮುಗ ಮೀಟ್ಟಾರ ಮುಗ ಎಕ್ಸಾಮ್ಗ್ರ ನಮ್ಮು
ಊಟಮ್ಮ ಮುಗದ
ಎಸೆ ಹಾ ಮಿಟ್ಟರ ಮುಗದವ ನೋಡ್ರಿ.
ಮಪಾ ಪಾಪ ಗುಣಾನ ಹಾವ ಮ ಡೇ ನಿಮ್ ಜಗ ಸೆಕೆಂಡ್ ಸೇಮ್
ಹಾ ಒಂದು ಎರಡು ವರ್ಷ ಜಲ್ದಿ ಸ್ಟಾರ್ಟ್ ಆಗೀ ಹಾ ರೀ ನಮಗ ಫಸ್ಟ್ ಸೆಮ್ ಮುಗ ಇದರಿಂದ ಮೂರೇ ದಿನ ಅಂತ ಕೊಟ್ಟಾರೆ. ಒಂದು ಫಸ್ಟ್ ಮ್ ಮುರೇ ದಿನ ಸೂಟ್ ಕೊಟ್ಟ ಸ ಹಾ
ನಮ್ಗ್ ಹದಿನೈದು ದಿನ ಹು ಶುಟ್ಟಿ ಕೊಟ್ಟರಾ.
ನಿಮಗರಿ ಪಾಡಲ್ಲ. ಲ್ರಿ ನಿಮ್ದೇ ಕಾಲೇಜ ನಮ್ ಮೂರೇ ದಿನ ಕೊಟ್ರ ನೋಡ ಸೂಟಿ
ಮತ್ತ ಏಕಿ ಮುಗಣ ಸುಟಿ ಗಿಟಿ ಅಂತ ತೊಂಡಿದ ಏನ್ರೀ.
ಸೂಟಿ ತ ತುಗೊಂಡ್ರನು ಮೂರೇ ದಿನ ಕೊಡ್ತಾರ ಮತ್ತ ಅದ್ನು
ಹೌದಣ.
ಹಾ ಏನ ಇದು. ಅಟೆನ್ಸ್ ಹೋದ್ರ ಹೋದ್ರೆ ಕೇಳಳ್ಕ ನಾವೇ ಒ
ಹೋಗ ರಿ ಮೊರಂಕ ನೀವು ಹೊಂಟ್ರ ಇಲ್ರಿ ಮೊರಂಕಾ ಹಾ ಬರ ಬರ ಬರ ಹ ಹ ಹಾ ಹಾ ಹಾ ಹಾ ಗುಲ್ಬರ್ದಾಗ ಹೆಂಗತ್ತರಿೀ ಮೂರಮ್ಮ ಗ ಹಲೋ ರೀ
ಮಸ್ ಚಂದ ನಡದದ್ರಿ ನಮ್ ಹುಗಚ್ಚಿ ಹೋಗ ನೋಡ್ ಮಂದಿ ಅದ ಬ್ರೋ ಫುಲ್ ಮಂದಿ ಜನ ತುಂಬದ
ಗುಡಿನದು್ ವಡ್ರದ್ರಿ
ಹ್ಮ್ ಇ ಏನನ್ ಸಿರ್ತವೆ ಇದು ಓವ ಏ ಹಲೋ ಹ್ಮ್ ಏನಟ
ಇದು ಹಲೋ ರೀ ನಾವು ಫೀಲ್ಡ್ ದಾಗ ಇದು ಹಾಕಿವ್ರಿ ಮೊನ್ನೆ ಇದು ಮೆ ಿ ಜೋಳ ಬತ್ತ ಬಂದೇವ್ರಿ ಫಸ್ಟಿಗೆ ತೊಗರಿ ಬಿತ್ತಿದ್ದವ್ರಿ ಮತ್ತೆ ಸನ್ಫ್ಲವರ್ ಅಂದ್ರರಿ
ಮತ್ತ
ಎಲ್ಲ ಬಂದೀ ಅದ್ ಇಳ್ಳ
ಹ್ಮ್ ಇ ಒಂದ ಕಡೆ ನ
ಹಾ ಹ ಹಂಗ ಇದು ಹಿಂಗ ಸೆಕ್ಷನ್ ವೈಸ್ ಹಿಂಗ ಇದು ಕೊಟ್ಟಾರ ಫೀಲ್ಡ್
ಹೌದಾ
ಹಾಂ ರ ರೂಲ್ ನಂಬರ್ ಪ್ರಕಾರ ಹಿಂಗ ಇಲ್ಲಿ ಒಂದ್ ಎರಡು ಎರ ಎರಡ್ಲ ಏನ್ ಕೊಟ್ಟ್ರೀ ಅದ್ರ ಪ್ರಕಾರ ಮಾಡ್ಕೊತ ತಗೋದ್ರಿ ಅದಕ್ಕ ತಕ್ಕಂಗ ನೀರ ಅದಕ್ಕ ಗೊಬ್ರೇ ಅದು ಎಲ್ಲಾ ನಾವೇ ಹಾಕ್ಬೇಕ್ರೀ ಎಣ್ಣಿ ನಾವೇ ಹೊಡಿಬೇಕ್ರೀ ಅದಕ್ಕ
ಇದು ಗೋಬು ಗೋೋಗ ನೀ ಯಾರ್ ನೀನು
ಹಾ ರೀ ನಮ್ ನೈನೆ ನಾವ್ ಹಾಕೋಬೇಕಲ್ರರಿ ಮತ್ ಬರ್ಬೇಕಕ್ ಆಕಲ್ರಿ ಚಲೋ ಚಲೋ ಬಿತ್ತನೆೆ ಆಕಲ್ರರಿ
ಹ್ಮ್ ಹೌದು
ಇಲ್ಲಿಕ್ಕ ಮಾರ್ಚ್ ಕಮ್ಮಿ ಕೊಡ್ತರಿ ಸ ನಿಮ್ದ್ ಹೆಂಗಾದ್ರೀ
ನಮ್ದನ ಹಂಗಗೆ ಹಾಗೆ ನಮ್ ಕಡೆನು ಇ ಕಗ್ಬು ಇದ್ದ ಬಟ್ ಹಂಗಗೆನ್ ಕೊಡಗೆ ನಿಮ್ಮಪ್ಪ ಒಂದೊಂದ್ ಸಾಲಲ್ ಕೊಡಾಗ ನಮಗ
ಹಾ ರೀ
ಹಂಗ ಸಣ್ಣ ಸಣ್ಣ ಹಿಂಗ ಭಾಗ ಮಾಡ್ಬಿಡತ್ತ ಒಂದು ಒಂದು ಲೈನದಾಗ ಒಂದ್ ಸಾಲ ಅದಾವ
ಹ
ಅದ್ರದ ಹಂಗ ಭಾಗ ಮಾಡ್ತಾವ ನಾಕ್ ಜನ ನಾಲ್ಕೈದು ಜನಕ್ಕೆ ಒಂದೇ ಸಾಗು
ಹಾ
ಭಾಗ ಮಾಡಿ ಅದು ನಮ್ ಎಟ್ಟು ನಮ್ಗೆ ಎಟ್ಟು ಭಾಗ ಬಂದ ಅದಕ್ಕಾದ ನಾವೇ ಮಾಡ್ಬೇಕು
ಹ ನೀವ್ ಅಲ್ಲಿ ಅಗ್ರೀ ಕಾಲೇಜ ಏನು ಇದು ಲೋಕಲ್ ಇದ್ರಿ ಏನ್ ಹಾಸ್ಟೆಲ್ದಾಗ ಇದ್ರಿ ಹಸ್ಟೆಲ್ ರೀ ಲೋಕಲ್ದು ಮಾಡ್ಲಕ್ ಹೋಗಬೇ ರಿ ಎಲ್ಲಾ ಪುಲ್ ಉಡಾಳ ಆಗ್ತರಿ ನೋಡ್ರಿ ನೀವ ಮೊದ್ಲೆೇ ಗುಲ್ಬರ್ಗ ಗೋತ್ತದಲ್ರರಿ ನಮ್ಗೆ
ಹ್ಮ್ ಹ್ಮ್ ಅಷ್ಟ ಅದಕ್ಕೆ ಅಷ್ಟಂಗ ಮಾಡಡ ಸುಮ್ಮನೆ ಯಾಕಪ್ಪಾ ಅಷ್ಟಂಗ ಚೆನ್ನಾಗಿರುತ್ತ ಹ್ಮ್ ಹ್ಮ್ ಈ ಅಷ್ಟಂಗದಾಗ ಇದ್ದಾಗ ಒಬ್ಬಕ್ ಒಬ್ಬಕ್ ನೋಡ ಕ ದು ಮಾಡೆ ಕ ನವು
ಹಾ ರೀ ಹೇಳಲಿನ್ ಮನಗ್ ಹೋದ್ ಬಂದ್ರ ಆಐತ್ರಿ ಮುಗತ್ರಿ
ಹಾ ಮತ್ತ ರೀ
ಆ
ಮತ್ತ ಹೆಂಗ ತ ನಿಮ್ ಕ್ಯಾಂಪ್
ನಮ್ದು ಹೂ ಬಂದಿವವಲ್ರಿ ನಾವು ಹೂವು ಬಂದೆ ಮತ್ತ ತ
ಹೌದಾ ನ ಎಕ್ಸಾಮ ಮುಗಿಕಣ್ ಮುಂಚೆ ಈವಾರದಾಗ ಎಕ್ಸಾಮ ಆಗಾವರಿ ಅದ ಎರಡವಾರ ಮುಂಚೆ ಹೋಗಿದಾಗ ನೋಡ್ಕಣ್ರೆ
ಹಾ ಹ ಹ
ಏನೇನ್ ಮಾಡುವ ನೀವು ಕ್ಯಾಂಪದಾಗ
ಕ್ಯಾಂಪ್ ದಾಗ ಅಲ್ಲಕ್ಕೇನ್ ರಿ ಅಲ್ಲಿ ಎಲ್ಲಾ ಹಿಂಗ ಒಂದು ಗ್ರಾಮಿಗ್ ಹೋಗಿರಿ ಒಂದು
ಯಾವ ಹೋಗಿ ಹೋಗ ಯಾವದಂತ
ಹಾ ರೀ
ಯ ಯಾವ ಬತದಬೇಕ
ಅದು ಬೆಂಡೆ ಬಂಬ್ಳಿ ವಡಗೇರಿ ಬರ್ಲಿ ಬರ್ತವ್ರೀ ನಮ್ ನಮ್ದೇ ಡಿಸ್ಟ್ರಿಕ್ ಹಾ ಯಾದಗಿರಿ ಡಿಸ್ಟ್ರಿಕ್ ಏನ ಹೊಡಗೇರೆ ತಾಲೂಕು ಕ್ರತ ಅಲ್ಲಿ ಹೋಗಿ ಎಲ್ಲಾ ಪಂಚಾಯತಿ ಆಗಿ ಆಗರ್ಬಹ ದವಾಖಾನಾಗ ಆಗರ್ಬೋ ಅಲ್ಲಿ ಹರಿ ಎಲ್ಲಾ ತೋಲಿಂಗ ಸ್ವಚ್ಛ ಮಾಡಿವವ್ರಿ ಆ ಊರನಊರಿಗೆ ಜರ ಅವೇರ್ನೆಸ್ ಮೂಡ್ಸವ್ರಿ ಯಾವುದು ಇದೆಲ್ಲಾ ಸ್ವತಿಟ್ಟ ಹೋಗ್ಬೇಕು ಅಂತ ಹೇಳಿ ಕರೇನೇ ಹಂಗೆ ಹಿಂಗ ಬೋಡ್ ತೋಡಕರಿಬೇಕು ಹತಾರಲ್ರರಿ ಅದಕ್ಕ ಏನಂತಾರಾ ಅದ ಒಂದ್ ದಿನ ಮಾಡಿವ್ರಿ
ಹೌದಾ ಹ್ಮ ಹ್ಮ
ಹ ಊರನ್ನೋರಿಗೆ ಹಿರಿಯರ್ ಕರ್ಕೊ ಬಂದಕ್ರೇ
ಹ್ಮ್ ನಮಗ್ ಫಂಕ್ಷನ್ ಮಾಡೋದಗೇವಿ ಕಕ್ಟ್ ಆಗೇವ ನಮ ಫಂಕ್ಷನ್ ನಾವ ಈಗ ಮಾಡಬೇಕಂದ್ ಮಾಡವಿ ಆವತ್ತಿನದಿನಾ
ಹಾ ರೀ
ಹೋಗ ಕೆನ್ಸ ಮಾಡಿ ಸುಮ್ಮಿಂಗ ನಮ್ ಅಷ್ಟಗ ಮುಂದ್ ಜಾಗ ಇತ್ರಿ ಹ ಅಷ್ಟಾಗ ಮುಂದ ನಾಕ್ ಜನ ಪಂಚಾಯತ್ ಮೆಂಬರ್ ಸಿಕ್ ಆಗ್ತದ ನಾಕ್ ಜನಕ
ಹ
ನಾವ ಜನ ಕರಸಿ ಆ ಮುಂದೆ ಹಿಂಗ ಮಾತಾಡ್ಕೊತ್ ಹಿಂಗ ಹಿಂಗ ಮಾಡಿವಿ ಅದ್ ಮಾಡಿವದ್ ನಮ್ ಟೀಚರ್ ಸಂದ್ಯೀ
ಹಾ
ಆಯ್ತ ಅದು ಒಂದ ತಾಸ ಒಂದ ದೀಡ್ ತಾಸ ಭಾಷಣ ಕೊಟ್ಟದು ಆಣ ಆಯ್ತು
ಹಾ
ನಾವ್ನು ಮಾಡೇವ ಹಿಂಗೆ ಅವತ್ ಹೋಗಿ ಫಸ್ಟ್ ಆಯದು ಅಷ್ಟ ಮಾಡಿದವು ನಾವು
ಹಾ
ನಾವೇನ್ ಅಂತ ಪಕ್ಕ ಏನ್ ಮಾಡ್ ಅಷ್ಟೆಲ್ ಏನ್ ಪಂಚಾಯತ್ ಇದು ನಾವೇ ಸುತ್ತಮುತ್ತ ಸ್ವಲ್ಪ ಇದ ಮಾಡ್ಯವ್ ಅಷ್ಟೇ
ಹಾ ಎಟ್ಟೆ ಇ ಇದು ಮಾಡದ್ನು ಜನಗಳಳಿಗೆ ಬುದ್ಧಿ ಬರಲ್ರಿ ಅವರು ಹೇಳಿ ಹೆಯಾಂಗ್ ಮಾಡಕ್ ಹಂಗೆ ಮಾಡ್ತಾರೇ ಅವರ ನಮ್ದದು ಇದು ಆದ್ರೆ ನಾವು ಹೇಳಿ ಬರಕ್ರ ಅಷ್ಟೇ ನಮ್ದು ಒಂದು ರಾಷ್ಟ್ರೀಯ ಸೇವೆ ಯೋಜನೆ ಮಾಡುವ ಬನ್ನಿ ಕೇಕರೇ ಹೇಳಿ ಬರಬೇಕು ಹ
ಹೌದು ಮತ್ತ ಎಲ್ಲ ಆರಾಮ ಇದ್ದಿರಲರಿ ಆಯ್ತಾಯಯ್ತು ತೋಗಿರೀ ಮತ್ ಹಚ್ಚಿತೀನಿ ತೋಗೋರಿ ನಿಮಗೆ ಮತ್ ಮತ್ತ ಹಚ್ತಿನಿ ತಕೊ ನಾಳೆ ಆಯ್ತು